ಹಲೋ ಕೇಳುಸ್ತಾ.
ಹ್ಮ್ ಕೇಳುತ್ತೆ.
ಎನ್ ಮಾಡಕತ್ತಿ?
ಏನಿಲ್ಲ ಸುಮ್ಮ್ ಹೊರಗ್ ಕುಂತಿದ್ದೆವು ನೀವು?
ನಾವ್ ಎಷ್ಟದನ ಮೋರಮ್ ಮುಗುಸ್ಕೊಂಡ್ ಬಂದಿವಿ.
ಎಲ್ಲಿಗೋನಲ್ಲಾ.
ಹ್ಮ್ ಮುಗಿತವ. ಏಳು ಗಂಟೆ ಆಯ್ತು ಚಂದ ಆಯ್ತು ಬರ್ತೀವ ಅಂದ್ರೆ ಬರ್ಲಿಲ್ಲಲ.
ಬರ್ಲಿಲ್ಲ ನೋಡವ್ವ.
ಹ್ಮ್ ಚಂದ ಆಯ್ತು ಬಾಳ ಮಂದಿ ಇದ್ರು.
ಹೌದಾ
ಹ್ಮ್
ಶ್ರೇಯಕ ಬಂದಿಲ್ಲಾ?
ಅವ್ರ್ ಅಲ್ಲೇ ಆರ್ ಬೇರ್ ನೋಡ
ಬಂದಿಲ್ಲ ಬಂದಿಲ್ಲೇನ್?
ಇಲ್ಲ ಇಲ್ಲ.
ಹೌದು ನಮ್ ಚಿನ್ನ ಏನ್ ಮಾಡಾಕತ್ತಲವ್ವ.
ಆಕಿ ಇಷ್ಟುತ್ತಂದ ನಾಳೆ ಆಡಣಂದ ಅವ್ರ ದೊಡ್ಡಪ್ಪ ಅ ಜೊತೆಗ.
ಹಾ
ಕರ್ಕಂಡ್ಕುಂದಾನ.
ಹ್ಮ್
ಈಗ್ ನಿದ್ದೆ ಮಾಡಾಕತ್ತಳ್.
ಹ್ಮ್ ಹೌದಾ ಕಾಕಾ
ಹ್ಮ್
ನೀವೇನ್ ಮಾಡೀ ಆಗಾಮ ಇದ್ದೀವು ನೀವು?
ಹ್ಮ್ ಆರಾಮದಿ.
ಕಾಲೇಜಕ್ ಹೋಗಿಲ್ಲ?
ನಾ ಜುಲೈ ಒಂದಕ್ ಸ್ಟಾರ್ಟ್ ಅತವ್ವ.
ಏನ ಒಂದು ವಾರ?
ಹ್ಮ್
ಹ್ಮ್ ಏನ್ ಮಾಡ್ರೂಣ
ಹಣಕ ಅದೇಏನೋ ಕಾಳ ಪಲ್ಯ ಮಾಡ್ಯಳ ರೊಟ್ಟಿ ಮಾಡ್ಯ ಮುಂಜೋಳಿ
ಹ್ಮ್
ಈಗ ನಮ್ಮ ಮಜಾಗ ಬಿಸ ಸಾರು ಮಜಾ
ಹ್ಮ್
ನ ತುಣಬೇಕು ಮಕ್ಕಬೇಕು
ಹ್ಮ್ ಇದು ಮೂರಮ್ಮ್ ಮಾಡಿಿಲ್ಲ ನೀವು
ಇಲ್ಲ ಎಲ್ಲೂ ಕುಂದ್ರ ಸಾಲ
ಊಟ ಊಟ ಚಿಕನ್ ಮಟನ್
ಎಲ್ಲವ ಮಾಡಿಿಲ್ಲ ಮಾಡಿ ಈಗ ಶುಕ್ರವಾರ ಅಲ್
ಹಾ ಹ
ಹ್ಮ್ ಮಾಡಲ್ಲ
ಎಲ್ಲಿಗ್ ಹೋಗಿದ್ದು ಬೆಳಿಗ್ಗೆ
ಎಲ್ಲಿಗ ಗಿಲ್ಲ
ಏನ್ ಕೆಲಸ ಮಾಡಿದವು
ಹ್ಮ್ ಮನೆಗಿದ್ದ ಕೆಲ್ಸ ಮಾಡೋದು ಒಣದ್ ಮಕ್ಕತ್
ಹ್ಮ್ ಜಗ್ಗೆ್ಯತ ಮಳೆ ಬಂದತ್ತಾ
ಹ್ಮ್ ಇವತ್ತು ಬಂದ್ ಒಂದ ಎರಡನೇ ಬಂದ್ರು ಆಯ್ತ್ ನಿಂಟತಿ ತಕಿ
ಗಾಳಿ ಬಿಸು ಕತದ
ಹ್ಮ್ ಹ್ಮ್
ಎಷ್ಟ ದಾಗ ಅತದಾವ
ಹ್ಮ್ಮ
ಬಾಳ ದಗಸ್ತದ
ದುಕಿಸ್ತಾಡ್ ನಿಂದುರ ನಮ್ದು
ನಿಮ್ದೇಏನ್ ಕೂಲರ ಆಗ್ಬಿಡು
ಹ್ಮ್ ಕಲಾರ ಆದಾ
ಆಯ್ತಾ ಇವಾಗ ಊಟ
ಇನ ಮಾಡ್ಬೇಕು ಇ ನ ಅನ್ನೆ ಕಡ್ಬೇಕು ಇ ನನ್ನೇ ಕ ಇಡ್ಬೇಕು ಅಡಿಗೆ ಮಾಡ್ಬೇಕು
ಹ್ಮ್ ಹ್ಮ್ ಹ್ಮ್
ನ ಈ ಮಾತಾಡ್ಕೋ ಕತಾರ ಹೊರಾಗ ಹೊರ ಮಾತಾಡ್ಕೋತ ಕುೂತಾರ ನಾನೇ ವಾಕಿಂಗ್ ಮಾಡ್ದಲ್ಲ ಹಚ್ಚಮ್ಮ ಅಂತ ಅಸಿದೆೆ
ಗಾಳಿ ಬಿಳ್ ಸಾಕಂತು ಬ
ಇಲ್ಲೇನ ಪ್ಪಾ ಏನ್ ಗಾಳಿಯಲ್ಲಾ ಪಾಿದೆ
ಹೌದು ದಡ್ಗರ ಗಾಳೆ ಎಲ್ಲ
ಹ್ಮ್ ಹ್ಮ್
ಬೇಜ ಇದು ಕುದುಸಸಕತಾವ
ಹ್ಮ್ ಬೆಲ್ಲನ ಏರ್ ಕುಲಾರಗೇ ನಡೀತು
ಹ್ಮ್
ಬಂದಿದ್ದ ಇವ ನಿನ್ನೆ ಅ ಕುೋಕಕ್ಕ
ಅಲ್ಲಿಗೆ ಏನಂದ ಎಲ್ಲವೂ
ಹ್ಮ್
ಏನಂದ
ಬರ್ತಾನ ರಾತ್ರಿ ಇ ಒಳಾನ ಒಂದ್ ಗಂಟೆಗೆ ನಿನ್ನೆ ಎರಡು ಗಂಟೆಗೆ ಬಂದಾನ
ಹ್ಮ್
ಒದರಿ ಆಡನಾ
ಹ್ಮ್
ಮತ್ತೆ ಇವತ್ನ ಪಫೋನ ಚೆ ಕುಡುದು
ಹ್ಮ್
ಬರ್ತಾನೋ ಏನ್ ಮಾಡ್ತಾನೋ ಗೊತ್ತೀರಿ
ಹತಾಯ
ಬಸ್ ರುವ
ಹ್ಮ್
ಕಾಯಿ ಆಕ್ ನಾ ಊರಿಗೆಗ್ ಬಂದಿನಪ್ಪಾ ಅಂತ
ಹ್ಮ್
ಈಲ್ ಕೊಡ್ರಸ್ನಾಗ ಏನಪ್ಪಾ ಅಂದ್ರ ಆಕೆ ಬಂದ ಇವತ್ತು ಬಚ್ಚಿದ್ಲಿಲ್ಲ ಏನಪ್ಪಾ ತಕೊೊಂಡ್ರ ಸ್ನಾಗ ಅನ್ಬಡ ಆಯ್ತು ಇತ್ತುನ ಬರ್ತ ಮತ್ತ
ಹ್ಮ್ ಹ್ಮ್
ಬಂದಲ್ಲ ಅಲ್ಲಿ ಮಾಡ್ ಹತನ ಬಾರೆ ಎಲ್ಲ
ಹೋದ್ರ ಹೋದ್ರ ನಿಮ್ಮ ಪಾಪ ಡ್ಯೂಟಿ
ಇಲ್ಲಿ ನಾ ಒಂದ್ ತಾರೀಕ ಒಗತೀನಿ ಅಂದನಾ
ಹ್ಮ್
ಓತಾನವಾ ಏನ ನಾಕ್ ದಿನ ಇನೋ ಒಂದು ವಾರ ನಾಲ್ಕು ದಿನ ಅಲ್ಲ
ಮತ್ತ
ಹ್ಮ್ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ಆತದ ಮಂಗ್ ರ ಬುಧವಾರ ಆತದ ನೋಡ ಒಂದ್ ರೀು
ಹ್ಮ್ ಮೂವತ್ತೊಂದ ಇಲ್ಲಾನ
ಈ ಮಹ ತಂದಿರ ಅನುಿಸತತ್
ಹೌದು ಮೂವತ್ತೊಂದು ಮೇ ಮೂವತ್ತೊಂದ
ಹ್ಮ್ ಓತಾನಾನ ಈಗ ಒಂದ್ ತಾರೀಕ್ ಓ್ತೀನ ನಂದಾನ ಎಲ್ಲರಿಗ
ಹ್ಮ್
ಓತಾನೋ ಏನ್ ಮಾಡ್ತಾನೋ ವಲ್ ತ ಉಂದುು ನೀವ ಯಾಗ ಬರ್ತ್ರಿ
ನಾನು ಸೋಮವಾರ ಬಂದ್ರೆ ಬರ್ತೀನಿ
ಹ್ಮ್
ಹ ಸೋಮವಾರ ಬರ್ಬೇಕ
ಹೌದಾ ಕಡಿಮೆಗ ತರಲ್ಲ ಗುದುಗುದಏನದ
ಕಡಿಮೆ ಆಗೇತಿ
ಹ್ಮ್
ಈ ಕಡಿ ಅಲ್ಲ ಅನಕತ್ತದ ಏನ್ ಮಾಡ್ಬೇಕು ಗೊತ್ತಾಗ
ಕೆತ್ತು ತಾರೆ ಎನದ
ಮಲ್ಲೆ ಡಾಕ್ಟರ್ ಕೇಳ್ಬೇಕು ಏನಂತರ
ಅದಕ್ಕಿ ತರ ಅನಿಸತದೆ ಈ ಕಡಂದು ಗೂದುವುದು ಅನ್ನೋದು
ಇ ನನ್ಗೆ ಅಲ್ಲೂ ನೋವಾಗಿದ್ದೇ ಬೇರೆ ಅವ್ರು ಮಾಡಿದ್ದೇ ಬೇರೆ ಅವ್ರು ಏನ್ಂತಾರ ಈ ಅಲ್ಲಿ ತಗೊಂಡಿ ಮತ್ತಮ್ಮ ಅದು ಕ್ಯೂ ಆಗಿದ್ದು ಈ ಅಲ್ಲಿಗೆಗ್ ತಗೊಂಡಿತ್ತು ಈ ಅಲ್ಲಿನಾಗ ಎಲ್ಲಾ ಕ್ಲೀನ್ ಮಾಡಿ ಒಂತರ ಕರಿ ಬಿಡು ಅದು ಇಲ್ಲಿ ಮ್ಯಾಲ ಕವ ಆದಗಳ ಮ್ಯಾಲ ಒಂದ್ ಗುಳ್ಳಿ ಆಗಬ ಬಿಡ್ತಿತ್ತು ನನಗ ಗುಳ್ಳಿ ಆಗಣ ಬ್ಯಾನಿ ಆತತ ಜಗಗ್ ಶುರು ಮಾಡ್ತದ ಈಗ ಅದು ಮಷೆ ಮಂದ್ ಮೇಲೆ ಆಗವಲ್ತ ಅದ್ರ ಯವಾಗ ನಮ್ಮ ಮಧ್ಯಾಹ್ನಕ್ ಮಕೊಂತಿನ ಮಕೊಂಡಾಗ ಅಲ್ಲ ಹಿಂಗ ಹೇಳ್ಯಕ್ ಶುರು ಮಾಡಿಬಿಡತ ಬೇರೆದೇನೊ ಒಂದು ಬೇರೆ
ಇಕಡ ಪುದ ಮಾಡಿ
ಹ್ಮ್ ಮಾಡಕ ಹ್ಮ ಮಾಡಿದ್ ಬಾಜುನ್ೀ
ಹೋ
ಹಂಗ ಅಡುಕ್ಕ ಅವ್ನಕ್ಕ ಹಳೋಗತಣಂತಾನೆ
ಅವ್ರು ಮಾಡಿದ್ದೇ ಬೇರೆ ನನಗ ಆಗಿದ್ದೇ ಬೇರೆ
ಹ್ಮ್
ಹ ಅಲ್ಲಿಗೆ ಬೇರೆ ಮಾಡ್ಯಾರರು
ಹ್ಮ್ ಬೇರೆ ಅಲ್ಲಿ ಮಾಡವ ಅವ್ರ ಏನಂತಾರ ಈ ಅಲ್ಲಿ ತಗೊಂಡಿಿತಮ್ಮ ಅದಕ್ಕೆ ಇದನ್ನೇ ಸ್ವಚ್ಛ ಮಾಡಿವ್ ಅಂತ ಅವ್ರು ಹೇತಾರೆ ಅವನಗಿದ್ದ ೋಣಿ ನಾವಾಗುಳಿಗೆ ಅವನಿಗಿದ್ರೆ ಎಲ್ಲ ಖಾಲಿ ಮಾಡಿಿನ ಅಂತ ಹೇಳಿನಿ ಸುಮ್ಮಾ ನಾುಗಗೆ ಅಲ್ಲವ ತಾಯಿ ಗುಳಿಗ್ ನುಂಗ್ಬಾರಡ್ದ್ ದಪ್ಪಾತಿ ನಾ ಡಾಕ್ಟ್ರಿಗೆ ಎಲ್ಲ ನುಂಗನ್ರಿ ಅಂತ ಹೇಳಿ ಮತ್ತ ಬರ್ಕೊಟ್ಟಿದ್ದ ತೊಗೋಲಾರ ಬನ್ನಿ
ಹೌದಾ
ಜಮ ಕಾಲೇಜ ಅಂದ್ರ ಬಹ್ ಹ ನೀಿ
ಹ್ಮ್ ಹ್ಮ್ ನೀ ಬಂದ ಮನಗ್ ಬರ್ರಿ ಮನ ಬಂದ ಕಕ ಅಂದ ಯಕವಾ
ಮನೆಗ್ ಬಂದ್ರ ಟೈಮ್ ಒಳ್ಯಲ್ವಾ
ಯ ಕೂಡ ಎಲ್ಲ ಅವತ್ತೊಂದಿನೇ ಇರ್ಬೇಕು
ಕೇಟಿಗೆ ಹೋಗಿವಿ
ಹಾ
ಪಾಪುನ್ ಕಾಲಂದೆ ಬಿೀಜಿಗಳು ಹಕತ್ತಾರ
ಇದೋ
ಕಡ್ಗ
ಬಿಚೋಂದ್ರೆ ನ
ಇಲ್ಲವಾ ನೋಡಿದವ ತಾಯಿ ನೋಡಗ ಅದ್ರೆ ಹೆಣ್ಣ ಮುಕ್ಳು ಹೋದ್ರಾಟಗಕಂದ ತಿರಿಗಡಿ ಹೊಡಿವಂಟ
ಹಿಂಗ ಮಾಡಕಿತ್ ಗೊತಾರ ನೋಡುವತ್
ಹ್ಮ್ ಬಾಪು ಕನಂದ ಬಚಬೇಕತವ
ಹ್ಮ್ ಈಗಂದ ಮಮ್ಮಿ ಒಂದು ಅಕ್ಕಂದು ಮಗಗಳು ಬಿಯಾಂಗೆ ಮಗನ್ ಭ್ಯಾಂಗೆಚ್ಕೊಂಡ್ರ ಪುಲ್ ಹಿಂಗ ಮಾಡಿ ಹಿಂಗ್ ಹಡರ್ ಮಾಡಬಿಟ್ಟ ಬಿೋಲಕ್ ಬಂದಿಲ್ಲ ಅವ್ರದದುು ಮತ್ತ ಆಟೋದ ಕುಂತಾಗ ನೋಡ್ತಾರ ತಾ ಕಾಲ ಕಡಗ ಆಡಲ ಅದ ಅಂತ ಕಡೆಗೆ ಬಿಚ್ಕೊಂಡ್ ನೋಡಂದ್ರ ಮತ್ತ ಮತ್ತೆ ಅಂತೆ ಎಲ್ಲ ಮಾಡ ಬಿ ಚ
ಹ್ಮ್ ಒಂದ್ ವೈದಾರಾನ
ಇಲ್ಲ ಬರೀ ಅಡಲ್ ಮಾಡ್ಯಾರ ಫಿಟ್ಟ ಫಿಟ್ಟ ಇತ್ತದು ಬಾಳ
ಹ್ಮ ಹ್ಮ್
ಬಾಳ್ ಫುಟ್ಟಿತ್ತು ಬರ ಜಗ್ ಬಿಟ್ರ ಅಷ್ಟೇ
ಹ್ಮ್ ನಮಗನ್ ಬಿಟ್ಟಾಗ ಜಗ್ಗಿ ಜಗ್ಗಿ ಬಿಟ್ರ ಹ್ಮ
ಅ ಬಂದಿಲ್ಲೋರರಿಗೆಗ್ ಬೇಕಿದ್ ಗೋಲಕ್ಕ
ಹ್ಮ್ ಹ ಏನಂಗ ಮಾಡಿದ್ರ ಅನ್ಪ್ಪ ತಾಯಿ
ಹೋದ್ರರು ಹೊಲ ಬಿಡ ಅದ ಕೂಸಗಳೊಳಗೇಏರ ಅದು ಅಂದ್ರ
ಹ್ಮ್ ಮತ್ತೆ ಅಲ್ಲಿ ಮಾರ್
ಕಿತ್ಕೋ ಕಿತ್ಕೋ ಟಮ ಕಿತ್ಗೋ ಟೈಮಕ್ ಆದಲ್ಲ ಇದದು ಮಾಡ್ತಂದ್ರ
ಹ್ಮ್
ಯ ಹೋಗಿಲ್ಲಲ್ಲ ಆರಾಮ ಮಾಡಲ್ಲ
ಅರಮಳ ಏನಾಗಿಲ್ ನೋಡ್ಕೊಂಡೆವ ನಾ ಅಸಕನೆ
ನೌದಾ.
ನಿಮ್ಮವ್ವ ಬೇರೆ ಅಂದಿದ್ಲಾಲ ನೆನಪು ಬಂದುಬು
ಹ
ಡು.
ಹಈ ಯಿನು ಬಂದಿದ್ಲೇನ್.
ಆ.
ಆಈ ಯಿನು ಬಂದಿದ್ಲು.
ಇಲ್ಲ ಇಲ್ಲ ಅರ್ ಅಕ್ಕಿ ನಾವು ಹೋಗೀದು.
ಹ ಹೌದಾ.
ಹ್ಮ್ ಅವತ್ತ ಬಂದಿದ್ನಲ
ರೇಣ ಕತಿ ಬಂದಿದಿಲ್ಲೇನ್.
ಹ್ಮ್.
ಹ್ಮ್
ಊಟಕ್ಕೆ ಏನ್ ಮಾಡ್ಬೇಕು ಇಗ.
ಊಟ ನೀವೇಏನ್ ಸ್ಪೆಷಲ್ವಾ.
ನ ನೀನಾ.
ಅವ್ವ ಜೋರ ಅದಾ.
ಹ್ಮ.
ಮಾಡ ತಾಳೆಯೆನ್ ಅತ್ತೀ.
ಮಾಡ ಉಂಡ ಇರ್ತೀರಿ.
ಉಂಡೇರಿ.
ಹಾ. ಹ
ಈ ಏಳು ಐವತ್ರೆಡು ಆಗ್ಯದ ಎಂಟಕ್ಕೆ ಉಂಡ್ರೆ.
ಮುಂಜೆಲ್ಲ ಮಾಡ್ಯವ ಮೋರ ಮಲ ಇವತ್ತು.
ಮುಂಜಾವೆ ಮಾಡ್ ರೀ ಹ್ಮ್.
ಹ್ಮ ನೀವ ಏನ್ ಮಾಡಿಲ್ಲ ಅಂತಲಾ.
ನಾವು ಏನು ಮಾಡಿಲ್ಲ ನೋಡ ಇವತ್ ಶುಕ್ರವಾರಲ್ಲಾ ಮಾಡಿಲ್ಲ.
ಹ್ಮ
ಮುಗಿತಾ ಮೋರಾಮು
ಹಗತ ಗದ್ದಲ ಗದ್ದಲತ ಹ್ಮ್ ಮನ ಮಂದ ಬಪ್ಪು ರಾತ್ರಿ ಎಲ್ಲ ಅಪ್ಪ ಇದ್ದಂಗೆ ರಾತ್ರಿ ಅಷ್ಟ್ ಚಂದ ಚಂದ ಆತೈತಿ ಎಲ್ಲಾರ ಎದ್ದ ಕೊಡ್ತಾರ ನಮ್ಮ ಮನೆ ಮುಂದೆ ಬರ್ತದ ದೇವು
ಈಗ ರಾತ್ರಿ ಬರ್ತದೆ ಏನ್
ಈಗ ಬರಲ್ಲ ಆಯ್ತು ಮುಗೀತ ಮರಮ್ಮ
ನಿನ್ನೆ ಬಂದಿಕ್ಕೆ
ಹ್ಮ್
ಏನೋ ಬಾಳ್ಸತಾರಲ್ಲ
ಹ ಏನ್ ಮಾಡಾಕತ್
ಏನಿಲ್ಲ ಅವರೆಲ್ಲ ಮಾತಾಡ್ಕೊೊಂಡು ಕುೂತಾರ ಆಕೆ ಏನೋ ಪೋನಾಗ ಏನೋ ಇದ್ ಮಾಡಾಕತ್ತಾಳ. ಇವ್ರಲ್ಲ ಹೊರಗ್ ಕೂತಾರ್ ಮಾತಾಡ್ಕೊತು ನಾನೇ ವಾಕಿಂಗ್ ಮಾಡ್
ವಾಕಿಂಗ್ ಮಾಡಕ್ ಆದವನೇ ಮನೆ ಬೆಲ್ಯಾ ಅನ್ನೂ
ಹ್ಮ್ ಹಾಗು ಹ ಬಿಲ್ಡಿಂಗ್ ಆದ್ರೆ ಮತ್ತಿಡ್ ಛಲೋ ಇರ್ತಿತ್ತು. ಏನ್ ಮಾಡನ ಆಗಿಲ್ಲ.
ಚಂದ ಅದಿ ನಿಮ್ ಮನ್ದೂ
ಹ್ಮ್
ಹಂಗಿರ್ಬೇಕ್ ಹುಡಗರಿಗ್ ಆಡಕ.
ಹ್ಮ್ ಹ್ಮ್ ಹ್ಮ್ ನಮ್ ಚಿನ್ನಾವಗ್ ಬಾರಿ ಆತಂದ್ ನೋಡ ಆಡಕ್ ಹ್ಮ್
ಮತ್ತೆ
ಮತ್ತೆ ಏನಿಲ್ಲ ನೋಡು.
ನಮ್ಮೂರಗ ಪುಣ್ಯತಿಥಿಯಗ
ಹ್ಮ್ ಹ್ಮ್ ಹೌದಲ್ಲಾ ಇವತ್ತ ನಿನ್ನೆ ಇತಲ್ಲ ದೆಮಕ
ಇಲ್ಲ ಇವತ್ತಾದ ನಾಳೆ ಬೆಳಿಗ್ಗೆ ಊಟ.
ಹ್ಮ್ ಹ್ಮ್ ಅದೇ ಹೇಳಪ್ಪಂದು ಅವ್ರ ಅವರಪ್ಪ ಅಲ್ಲಾ.
ಹಾ
ಹಾ
ಹಾ
ಮತ್ತ ಹಾ ಮಾರ್ಕೆಟ್ಗೆ ಹೋಗಿದ್ದೆ.
ಇಲ್ಲವಾ ಮಾರ್ಕೆಟ್ ಗೆ ಹೋಗಮ್ಮೂ ಇನ್ನ ಹೋಗಬೇಕ್ ಕರ್
ಹಲ ಕಂತೆ ಪೀಂ ತ ತರಕ್ಕ
ಏಯ್ ನಾ ಓಲ್ಲೇ ಲೇ ಮಮ್ಮಿ ಹೊತಾರ ಮಮ್ಮಿ ಪಾಪಾ ಇಬ್ಬರು ಹೊತಾರ
ಹ್ಮ್ ಹ್ಮ್ ಹೋಡ ಹೊದರೂ ಹುಷಾರ.
ಹ್ಮ್
ಹ್ಮ್
ಒಂದ್ ಐದ್ ಸೀರಿಗ್ ಒಂದ್ ಕುಚ್ಚ್ ಹಾಕಿನಿ. ಮತ್ತೆ ಅದು ಇದಕ್ಕದ್ ಕಲ್ತೀನಿ.
ಏನೂ ಹ್ಮ್ ಹ್ಮ್
ಹಾಕಕ್ ಕಲತೀನಿ
ಹ್ಮ್
ಕುಚ್ ಒಂದ್ ಸೀರೆಗಿ ಹಾಕಿನಿ ಆನಾಯನ್ ಸೀರಿಗಿ.
ಮತ್ತೆ ಟಿವಿ ಲ್ಲಿ ನೋಡಿ ಕಲಿಬೇಕೊ.
ಹಾ
ನಿನ್ ಪೋನ್ಯಾಗ್ ನೋಡಿ ನೋಡಿ
ಪೊನ್ಯಾಗ ಬಾಳ ಹಾಡ್ರ್ ಇರ್ತಾವ್ ಹವ ದೇವಮಕ್ಕ.
ಲೇ ಇಲ್ಲ ನನ್ ಲಿಂಕ್ ಕಳಸ್ತೀನಿ ತೊಗೊ ಆತರ ಆಕ್ಬಿಡ್ ದಾರಿ ತಗೊಂಡ್
ಇವಾಗ ಆ ಪೋನೆ ನೋಡಾಕತ್ತಿನಿ ಯಾವ್ದ್ ದೊಡ್ಡ ದೊಡ್ ಬರಕತವಾಗ ಇದನ್ ಆಗವಲ್ದೂ.
ಅ ಸಣ್ಣು ಬರ್ತಾವ
ಬಂದಲ್ಲ ಕುಂತಿಲ್ಲ ನಾ ಫೋನೇ ನೋಡಿನಿ ಅದೆಲ್ಲಾ
ಹ್ಮ್
ಬಂದಿಲ್ಲ ದೊಡ್ಡ ದೊಡ್ಡ ಉಂಟು ಅದ್ಕ್ ಬಿಟ್ಟೆ ಕಡಿ
ಹ್ಮ್ ಬಾಕಲ್ ಪರದ ಚಂದ ಡಿಸೈನ್ ಇದ್ದುದು ನೋಡಿ ಹಾಕ್ಬೇಕು
ಅದೇ ಬ ಬಾಜಿ ಆಂಟಿ ಕಸತಿದ್ಲಾಕ ನೋಡ್ ಹ
ಹ್ಮ್ ಹ್ಮ್ ಹ್ಮ್ ಆಕಿ ಚಂದ ದಂಗಾತ
ಆಕೆನು ಒಂದ್ ಹನ್ನೆರಡೆನು ಹದಿನೈದು ಹೊರಡಿತ್ತಾ
ಹ್ಮ್
ಚಲೋ ಚಲೋ
ಸೀರಾ
ಹ್ಮ್ ಇಲ್ಲಿ ಇದು ಬಾಕಲ್ ಪರದಿಗಳು
ಹ್ಮ
ಒಂದ್ ಹದಿನೈದು ಇಪ್ಪತ್ತೊಲ್ದಟೋ ಅಲೋ
ಹ್ಮ್
ಚಂದು ವಲ್ದು ಒಗದು ಉಟ್ ಬಿಟ್ಟ ಬಂದ ರೀಗಕ ಮಾಡದ್ ಮಾಡ್ತಾಳ ಅಂತಕ್ಕನ ಮೂವತ್ ಮುನ್ನೂರು ರೂಪಾಯಿ ಒಂದು
ಹ್ಮ್ ಅವರು ಮತ್ತೆ ಹ ಆ್ತ
ರೇಖಾ ಅಪ್ಪ ಎಕಡೆ ಓದ ಕುಣಾಲತ